ಯಲ ಹ ಹೂ
ಹೇಳಿ
ಮಿತ ಕಾಫಿ
ಹೂ ಆಯ್ತು ನಿಮ್ದು
ಹೂ ನಮ್ದು ಆಯ್ತು
ಮತ್ತೆ ನಿಮ್ಮ ಓದಿಯ ಎಲ್ಲ ಹೆಂಗಿದೆ
ನಾವು ಓದೋದೆಲ್ಲ ಚೆನ್ನಾಗ್ ನಡೀತಾ ಇದೆ ಇವಾಗ ರಜೆ ಇದೆ
ಹೂ ಇನ್ನೇ ಸ್ಟಾರ್ಟ್ ಆಯ್ತಲ್ವಾ
ಹೂ ಸ್ಟಾರ್ಟ್ ಆಗಿದೆ
ಹೋಗ್ತಾ ಇದ್ದೀರಾ ಕ್ಲಾಸ್ಗೆಲ್ಲ ಹೂ
ಹೂ ಇನ್ನೂ ಸ್ಟಾರ್ಟ್ ಆಗಿಲ್ಲ
ಹ ನಮಗೆ ಇನ್ನೊಂದು ಟ್ವೆಂಟಿ ಡೇಸ್ ಅಂದ ಸ್ಟಾರ್ಟ್ ಆಗುತ್ತೆ ಅಡ್ಮಿಷನ್ ನಡೀತಿದೆ ಆಲ್ರೆಡಿ ಹೂ
ಹೌದಾ
ಅಡ್ಮಿಷನ್ ಆಗಿದ್ದೀರಾ
ಆಗಿದ್ದೀವಿ
ಅಡ್ಮಿಷನ್ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ದಿನ ಅಡ್ಮಿಷನ್ ಮಾಡಿಸತಾರೆ
ಹೂ
ಅವಾಗ ಎಲ್ಲಾ ಮೆಂಬರ್ಸ್ ನೋಡಿ ಆಮೇಲೆ ಸ್ಟಾರ್ಟ್ ಮಾಡ್ತೀವಿ ಹೋಗಕ್ಕೆ
ಹೌದಾ
ಓಕೆ ಓಕೆ ಅಡ್ಮಿಷನ್ ಆಗಿ ಎಷ್ಟ್ ದಿವ್ಸ ಆಯ್ತು ನೀವು.
ನಾನ್ ರೀಸೆಂಟ್ ಆಗಿ ಇವಾಗಾಗಿದ್ದು.
ಹೌದಾ
ಹ್ಮ್ ಹೌದು. ನಿಮಗೆ ಅಡ್ಮಿಷನ್ ಆಗಿದ್ದೀವಿ ಹೋಗ್ಬೇಕು ಬೇಗ ಅಂತ ಅನ್ನಿಸಲಿಲ್ವಾ
ಹ ಆ ಥರ ಎಲ್ಲ ಏನಿಲ್ಲ ಅಡ್ಮಿಷನ್ ಆಗಿದ್ದ ನೋಡ್ಕೊಂಡೆಲ್ಲ ಬಂದಿದ್ದೀವಿ ಅಂದ್ರೆ ಮೆಂಬರ್ಸ್ ಬರ್ಬೇಕಲ್ವಾ
ಹೌದೌದು ಹ
ಮೆಂಬರ್ಸ್ ಯಾರು ಇಲ್ಲ ಅಂದಾಗ ಏನದು ನಾವೇ ಬಂದಿದ್ದೀವಿ ಎಲ್ಲ ಎಲ್ಲಿ ನೋಡಿದ್ರೆ ಮೆಂಬರ್ಸ್ ಇಲ್ಲ ಅಂತ ಅನಸುತ್ತೆ
ಅವಾಗ ಮೆಂಬತ್ ಸ್ ಎಲ್ಲಾ ಬಂದ್ಮೇಲೆ ಹೋದ್ರೆ ನೋಡಾಕ ಒಂತರ ಅವು ಏನಪ್ಪಾ ಎಷ್ಟ್ ಜನ ಬಂದಿದದ್ದಾರೆ ಎಂತ ಖುಷಿ ಆಗುತ್ತೆ
ಹೌದೌದೌದು.
ಮೆಂಬರ್ಸ್ ಬಂದಾಗ್ಲೇ ಹೋಗೋಣ ಅಂತ ಅಷ್ಟೆ.
ಹ್ಮ್
ಮತ್ತೆ ನೀವ್ ಓದ್ತಾ ಇದ್ದೀರಾ.
ಹ್ಮ ನಾವೇ ಓದತಾ ಇಲ್ಲ ನಾವ್ ಮನೆಯಲ್ಲೇ ಇರೋದು.
ಹೌದಾ ಮನೇಲಿ ಏನ್ ಕೆಲ್ಸ ಮಾಡ್ತೀರಾ ನೀವು.
ನಾವ್ ಮನೇಲಿ ಮನೆ ಕೆಲ್ಸ ಅಷ್ಟೇನೆ. ಮನೇಲ್ಲೇ ಇರ್ತೀವಲ್ವಾ ಮನೆ ಕೆಲಸ ಅಷ್ಟೇನೆ ನಮ್ಗ ಅದೇ ಸರಿ ಹೋಯ್ತದೆ. ಹ
ಮನೇಲ್ಲೇ ಇದಕೊಂಡು ಕೆಲಸ ಮಾಡ್ತಾರೆ ಮನೇಲ್ಲೆ ಇದತ್ಕೊಂಡು ಏನಾರು ಸಣ್ಣ ಪುಟ್ಟ ಇದು ಅಂದ್ರೆ ಈ ಬುಟ್ಟಿ ಎಣೆ ಅಂತದ್ದು ಈ ಟೈಲರಿಂಗ್ ಮಾಡೋದು ಎಂಬ್ರಾಯ್ಡರಿಂಗ್ ಮಾಡೋದು. ಮತ್ತೆ ಸ್ಟೆಪ್ಸ್ ಎಲ್ಲ ಹಾಕದು ಎಲ್ಲ ಅದೆಲ್ಲ ಮಾಡಲ್ವ ನೀವು.
ಹ ಆತರ ಎಲ್ಲ ಏನಿಲ್ಲ ಹ ನಮ್ಮ ಮನೇಲಿ. ಬಟ್ಟೆ ಹೊಲೆಯವರೆಲ್ಲ ಇದ್ದಾರೆ ನಮ್ಮಮ್ಮ ಅಮ್ಮನೇಲೆ ಹೊಲಿಯುತ್ತೆ. ಬಸ್ ಸ್ಟಿಚ್ಚಿಂಗ್ ಗಿಚ್ಚಿಂಗ್ ಮಾಡ್ತೀನಿ ಅಷ್ಟೇನೆ.
ಕಲ್ತ್ಕೋಬೋದಲ್ವಾ ನೀವುನು.
ಕಲ್ತ್ಕೋಬಹುದು ಅಂದ್ರೆ ಅಮ್ಮ ಉಲ್ದಾಗ್ಲೆಲ್ಲ ಅಂದ್ರೆ ನಮ್ ಸ್ವಲ್ಪ ಪಾಪು ಚಿ ದಾಗಿತ್ತು ಆವಾಗ. ಟೈಲರಿಂಗ್ ಮಾಡೋ ಅಂಂತ್ದಲ್ಲ ಏನಿಲ್ಲ ಆವಾಗ ಒಂದ್ ಎರಡು ತಿಂಗಳ್ ಪಾಪು ಅಷ್ಟೇನೆ.
ಹೌದಾ
ನೋಡಣಾ ಮುಂದೆ ಕಲಿಬೇಕು ಅಂತ ಅನ್ಕೊಂಡಿದ್ದೆ ಇವಾಗ ಕಲೆ ಇದಕ್ಕೆ ಟೈಮ್ ಇಲ್ಲ ಮನೇಯಲ್ಲಿ ಕೆಲ್ಸನೇ ಸರಿಹೋಯ್ತದೆ.
ಹೌದಾ
ಉಕ್ಸಾಕದು ಮಣಿ ಕಟ್ಟದು. ಮತ್ತೆ ಪಾಲ್ಸಕದು. ಆತರ ಎಲ್ಲ ಮಾಡ್ತೀನಿ. ಬಟ್ ಕಟ್ಟಿಂಗು ಮತ್ತೆ ಬಟ್ಟೆವ್ಯದೆಲ್ಲ ಬರಲ್ಲ.
ಹೌದಾ ಒ ಕಲ್ತ್ಕೊಳಿಬೆ ನೀವುನು ಯಾಕಂದ್ರೆ ಎಲ್ಪ್ ಆಗತ್ತಲ್ವಾ ಮನ ಕೆಲಸ ಮಾಡೊಕ ಹೊರಗಡೆ ಹೋಗೋದಕ್ಕಿಂತ.
ಹೌದೌದು ನಿಜ ನಿಜ ಹೊರಗಡೆ ಹೋಗೋದಕ್ಕಿಂತ ನಮ್ಮ್ ಮನೇಲಿ ನಾವೇ ಮಾಡೋದು. ಗಿ ಅಂದ್ರೆ. ಅದು ಯಾವಾಗ್ಲೂ ಅದು ನಮ ಸ್ವ ಇಚ್ಛೆ ಅಂತ ಆಗುತ್ತೆ. ಆದ್ರೂನು ನಮಗೂಂದ್ ಟೈಮ್ ಇರ್ಬೇಕಲ್ವಾ.
ಹೌದು
ಇವಾಗ ಬೇರೆಯವರ. ಕೆಲವರು ಬಟ್ಟೆ ಅಂಗಡಿಗೆ ಹೋಗೋದು ಮತ್ತೆ ಫ್ಯಾನ್ಸಿ ಸ್ಟೋರು ಬ್ಯಾಂಗಲ್ ಸ್ಟೋರು. ಆಂಥರ ಎಲ್ಲಾ ಹೊಯತರೆ. ನಮ್ಗುನು ಆಥರ ಹೋಗ್ಬೇಕು ಅಂತಂದ್ರೆ. ನಾವು ಹೋಗ್ಬಹುದು ನೀವ್ ಹೇಳ್ದಂಗೆ. ಮನೇೆಯಲ್ಲಿ ನಾವೇ ಮಾಡಿದ್ರೆ ಅದು ನಮ ನಾವೆಲ್ಲ ಹೋಗಂಗಿಲ್ಲ ಅದು ನಾವ್ ಇಷ್ಟದಂತೆ ನಾವು ನಮ ಬೇಕಾದ್ರೆ ಮಾಡ್ಬಹುದು ಇಲ್ಲಾಂದ್ರೆ ಇಲ್ಲ ಅದು ಒಂದು ಇನ್ನೊಂದು ನಾವು ನಾವವು ಇರೋ ತನಕ ನಮಗೆ ಅದು ಕೈ ಇಡುತ್ತೆ ನಮ್ಮ ಸಂಪಾದನೆ ನಲ್ಲ
ಹೌದು ನೀವು ಓದದ್ಮೇಲೆ ಏನಾಗ್ಬೇಕು ಅಂತ
ಸತ್ಯ ಚೆನ್ನಾಗಿ ಓದ್ಬೇಕು ಅನ್ಕೊಂಡಿದ್ದೀನಿ
ಹೌದೌದು ಫಸ್ಟ್ ಟಾರ್ಗೆಟ್ ಅಂತ ನಾರು ಇರ್ಬೇಕಲ್ವಾ
ಹೌದು ಅದು ಒಳ್ಳೆದೇನೆ
ಅಂದ್ರೆ ಫಸ್ಟ್ ನಾನು ಅದೇ ಇದೆಲ್ಲ ಏನಿಲ್ಲ ಫಸ್ಟ್ ಚೆನ್ನಾಗ್ ಓದ್ಬೇಕು ಓದದ್ಮೇಲೆ ಏನಾದ್ರೂ ಒಂದ ಹ್ಮ ಅನ್ಕೊಂಡಿದ್ದೇನಿ ಇನ್ನುೂ ಹೇಳ್ಕೊಂಡಿಲ್ಲ ಆಮೇಲೆ ಹೆಂಗಾಗತ್ತೋ ಆತರ ಮಾಡೋಣ
ಹೌದಾ ಪ್ಲಾನಿಂಗ್ ಇರ್ಬೇಕು ಮೊದ್ಲೇನೆ ಯಾಕಂದ್ರೆ ಅದ ನಾವು ಹೇಗ್ ಮಾಡ್ಬೇಕು ಅಂತ ನಮ್ಮ್ ಮನ್ಸಲ್ಲ ಇದ್ರೇನೆ ಅದುರ ಇನ್ನೂ ಸ್ವಲ್ಪ ಛಲ ಅಲ್ವಾ
ಹೌದೌದು ನಿಮ್ಮನೆಯವ್ರು ಏನ್ ಕೆಲ್ಸಕ್ ಹೋಗ್ತಾರೆ
ನೈಟ್ ಪೊಲೀಸ್ ಕೆಲ್ಸ ಓಯ್ತಾರೆ
ಎಷ್ಟು
ಹ್ಮ ಅವರು ಬೆಳಿಗ್ಗೆ ಅವ್ರು ಅಂದ್ರೆ ಕೆಲ್ಸ ಹೆಂಗಿರತ್ತ ಹಂಗೆ ರಿಸ್ಕ್ನ್ ಕೆಲ್ಸ ಆದ್ರೆ ಬಿಸಿಲು ಟೈಮ ಅಲ್ಲಿ ಮಾಡಕ ಆಗಲ್ಲ ಅನ್ನೋ ಕೆಲ್ಸ ಆದ್ರೆ ಬೇಗ ಆರು ಗಂಟೆಗೆಲ್ಲ ಹೋಗಿ ಹನ್ನೆರಡು ಗಂಟೆಗೆಲ್ಲ ಬಂದ್ಬಿಡ್ತಾರೆ
ಹೌದಾ
ಈ ಪರವಾಗಿಲ್ಲ ಏನಿಲ್ಲ ಮಾಡ್ಬಹದು ಅಂತಂದು ಕೆಲ್ಸ ಆಿ ಲ್ಲ ಬಂದ್ಬಿಡ್ತಾರೆ
ಹೌದಾ
ಕಷ್ಟನ ನಿಮ್ಮನೆಯವ್ರ ಮಾಡ್ಯ ಕೆಲ್ಸ ಎಲ್ಲ
ಹಳ್ಳೆ ಕಡೆ ಅಲ್ವಾ ಸ್ವಲ್ಪ ಬಿಸಿಲಲ್ ಮಾಡ್ಬೇಕಾಗತ್ತೆ